ಹ
ಹಲೋ
ಅಣ್ಣ
ಹೇಳ
ಕೇಳಿಸತೇತಿರಣ ಇಷ್ಟೇ ಕಾರಣ ಹಿಂಗ್ ಮಾತಾಡದಷ್ಟೇ ಹತ್ತು ನಿಮಿಷ
ಮಾತಾಡೋದಕ
ಹಾ
ನಿಜಾ ಟಾಸ್ಕ್
ಹಾ ಏನಣ್ಣ
ಇದೇನೋ ಟಾಸ್ಕ್
ಇದು ಇವಾಗ ರೀಸೆಂಟ್ಗ ಏನಡ ಇದಾಗಿರದ ಅಷ್ಟೇ
ಹಾ
ಬೇರೆ ತರ ಎಲ್ಲಾ ಟಾಸ್ಕ್ ಬರ್ತವೆ
ಹೌದಾ
ಹಗೆ ಹಂಗೆ ಇಕೊಂಡಿರು ಹ್ಮ್ ನಾ ಎಂದ ಆಗ್ಲೆ ಬೇಜಾರ ಆಗವೇ
ಹ ಎಷ್ಟು ದಿವ್ ಆಯ್ತು ನೀನ್ ಚ ಮಾಡಿ
ಒಂದಂದು ವರ್ಷ ಆಯ್ತು
ನಸ ಎಷ್ಟು್ದ
ಅಂದ್ರೆ ಯಾವಾಗಲೂ ಕೊಡಲಕಣೋ
ಹಾ
ಅವಾಗವಾಗ ಅಷ್ಟೇ ಇವಾಗ ಕೊಟ್ಟ ಅವರು ಅದಕ್ಕೆ ಮಾಡ್ತಾ ಇದೀನಿ
ಅದ ಎಷ್ಟು ಕೊಟ್ಟು ರೇಸೆಂಟ್
ಫೋರ್ಹಂಡ್ರೆಡ್
ಮೋಸ ಇಲ್ವಾ ಬರತ್ತಾ
ಬಂದ್ ಅಕೌಂಟಿಗೆ ಬಿದ್ದಿದ್ದಾಯ್ತು ಖರ್ಚಾಗಿದ್ದಾಯ್ತು
ಹ್ಮ್ ಹ್ಮ್ ಹ್ಮ್ ಎಷ್ಟು ಕಂಪ್ಲೀಂಟ್ ಮಾಡಬೇಕು ಟಾಸ್ಕು
ನಾಲ್ಕು ಜನ ಹತ್ರ ಈ ತರ ಮಾತಾಡ್ಬೇಕು
ಬರ ಮಾತಾಡದಷ್ಟೇ ಏನ ಕಳ್ಸೋದು ಗಿಲ್ಸೋದು ಏನಿಲ್ಲ
ನ್ ಇದು ಒಂದೇ ಸರಿ ಅಷ್ಟೇ ತರ ಇರೋದು
ಹಾ
ಹ್ಮ ನೆಕ್ಸ್ಟ್ ಬೇರೆ
ಹಾರ ಯಾಲ
ಇದು ಹ್ಮ್ ಬಿಡ್ತೀನಾ
ಹ ಮಾಡಪ್ಪ ಎಷ್ಟ್ ನಿಮಿಷ ಹತ್ತು ನಿಮಿಷವಾ ಹಾ ಹತ್ತು ನಿಮಿಷವಾ ಮಾತಾಡ ಮಾತಾಡ
ಹ್ಮ್
ಏನ್ ಬಟ್ಟಲೊ
ಏನು ಸಮಾಚಾರ?
ಏನಿಲ್ಲ ಊಟಾ?
ಗುರುವಾರ ಅಲ್ಲ ಗುರು ತಿನ್ನಲ್ಲ
ನೀನ್ ಯಾವಾಗ ಸ್ಟಾರ್ಟ್ ಮಾಡ್ದ ಆ ಇತರ
ಗೋ ನಾನು ಇನ್ನೇನ್ ಒಂದ್ ವರ್ಷ ಆಯ್ತಾ ಬಂತ್ಕಣೋ
ಹೌದ ಅವನ್ ಮಾಡ್ತದ ಅವನ್ ಬಿಟ್ಬಿಟ್ಟನೇನಪ್ಪ
ಅವನು ಅವನು ಸ್ಟಾರ್ಟ್ ಮಾಡಿದಾಗೆ ನಾನು ಮಾಡಿರೋದು
ಹೇಳೆ ಏನ ಇದಿಯ ತಿಂತಿದ್ದಲ್ಲ ಅವಗ
ಲೇ ಇದಕ್ಕೆ ಹೋಗಿನಲ್ಲ ಏನು ಕೇಳು
ಹ್ಮ ಹ್ಮ್
ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕೂತಿದೀವಲ ನಾನು
ನ ಪ್ರಬಲ್ನ ಅವ ಸ ಹೊತ ಜಸ್ತ
ಹ್ಮ್ ಅವವಾಗಿಂದನೇ ಅಂಕೊಂಡಿರೋದ ಹಂಗೆನೆ
ಏನೊ ಹೇಳ್ತಾವ್ನೆ ನೀ ಆಗ್ಲ ಅವ ಅವ್ನ್ ಮಾಡ್ದಗಿಂಧಾ ಮಾಡ್ತಾ ಇದ್ದೀನಿ ಆ ಹ
ಹ್ಮ್
ಏನ ತಿಂತಾ ಇದ್ದಾನ
ಚೋ ಚಾ ಣ
ಹ್ಮ ಎಲ್ಲಿದೆ?
ನೀ ಇ.
ಈರುಳ್ಳಿ ಪರುಳನು ತಿನ್ನಂಗಿಲ್ಲ?
ಯಾಕೆ?
ಹಂಗೆ ಅಂಗಕೊಂಡಿರೋದು ರಾಘವೇಂದ್ರ ಸ್ವಾಮಿದು.
ಶ್ವಾಸ ತಿಂತಾ ಇದಲ್ಲ ಮರಿ ಏನಿನ.
ಶೋಚಾಗು ಅದಕ್ಕಷ್ಟ ಫೆಂಟ್ ಇಲ್ವೇನಲ್ಲೇ
ಊಟ ಆದ್ರ ಏನು ಮಾಡಂಗಿಲ್ಲ ಅವನ ಏನ್ ತಿನ್ ತಿನ್ಲಿಲ್ಲಪ್ಪಾ.
ನಂದೇನ ಆತರ ಏನು ಅನ್ಕೊಂಡಿಲ. ಇಲ್ಲ ಆತರ ಎಲ್ಲ ಬದಕಕ ದಿವಸ ತಿಂತೀನಿ ಓಡತೀನಿ. ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಕಣ.
ಪುಡೋನಾ
ಅವನ್ ಒಂತಾರ ನಾನ್ ಒಂತರ
ಅವನು ಅಲ್ಲ ಅವನ್ ನೀರ್ ಕುಡಿಯೋನೇನೊ
ಹ್ಮ್ ಕುಡಿತಾನೆ
ಅವ್ನ್ ಕೊಡಿಬೋದ ಅನ್ದೆ ಏನುಕ್ಕತನ್ನಲ್ಲ ಅನ್ಸ್ತದೆ ಏನ ಗೊತ್ತಿಲ್ಲಪ್ಪಾ ನನನ್ ಕೇಳಿಲ್ಲ ಮತ್ತ ಉಪಾಸ ಶಂತ ಜಷ್ಟತಿ ಯಾರು
ದರ್ಶನ್
ನಿಮ್ರ್ಗ
ಹ್ಮ್
ಏನ್ ವಿಶೇಷ
ಸುಮನೆ ಬತವ ನಷ್ಟೆ
ಬನ್ನ ಬರ್ತಾ ಇನ ಅನ್ನ
ನಿನುೂ ಬತವನೆ
ಹ್ಮ್ ಹ್ಮ್
ನಿಮ್ಮ್ ಸಮಾಚಾರ.
ಹಳ್ಬೇಕು ಹೋಗಲ್ವ ಕಾಲೇಜಗೆ
ಅ ಜಾಮ
ಹಿನ್ ಸ್ಟಾರ್ಟ್ ಆಗಿರಲಿಲ್ಲ ಹ ಎಕ್ಸಾಮ್ ಅಂದೆಲ್ಲ
ಆಯ್ತು
ಯಾವಾಗ ಎಕ್ಸಾಮ್ ತಿರ್ಗಾ
ಜೂನ್ಗೆ
ಇದು ಹೇಳ್ತ ಇಲ್ಲ ಚಲ
ಹ್ಮ್ ಸಾಟ್
ಆರಾಮ ಪಸಾಗದು
ಹ್ಮ್ ಸುಣ್ನೆ ಅಯ್ಯೋ ಕೆಟ್ಟ ಮತ್ತ ಎಲ್ಲ ಆಡ್ಬಾರ್ದು ಹಾಂ
ಅಲ್ಲೋ ಫಸ್ಟ್ ಟೈಮ್ ಮಾಡಿದಲ್ಲ ಆಗ್ಲೆ ಫಸ್ಟ್ ಟಮ್ಮ ಫಸ್ಟ್ ಟಮೆ ಮಾಡಕ್ ಲ್ಲ.
ಎನ್ನ ಫೇಲ್ ಆಗವ್ ಕಣೋ ಹ್ಮ್.
ಮತ್ತೆ ಪಳ ಎಲ್ಲ. ಎಲ್ಲ ಪಾಸ್ ಆಗ್ತದೆ ಅಂದಲ್ವಾ ಕಾನ್ಫಿಡೆನ್ಸ್ ಆಗ.
ಕಾನ್ಫಿಡೆನ್ಸ ಆಾಗಿ ಹೇಳಿದೆ.
ಹ್ಮ.
ವಲ್ಯುವೇಷನ್ ಏನ್ ಮಾಡ್ತಾರೆ.
ಹಾ.
ನಮ್ಮ್ ಕಾಲೇಜಲ್ಲಿ ಹದ್ನಾಲ್ಕ ಹದ್ನಾಲ್ಕ ಹದ್ನಾಲ್ಕ ಜನ ಪಾಸಸ್ ಆಗಿರೋದು.
ಎಷ್ಟು ಜನ ಇರೋದು.
ಅರವತ್ತ್ಮೂರು.
ಅಂದ್ರೆ ಅವು ಎಷ್ಟು ಹೋಗವೇ.
ಎಲ್ಡು.
ಬಿಡು ಸಾದ್ನೇ ಮಾಡಿದೀಯಲ್ಲ ಎಲ್ಡು ಅಷ್ಟೇ ತಾನೆ.
ರೀವಾಲವೇಷನ್ ಹಾಕಿದ್ದೀನಿ.
ಹಂಗಾರೆ ಫಾಸ್ಟ್ ಆಗಬೋದು.
ಕಾನ್ಫಿಡೆನ್ಸ್ ಐತಿ ನಾನಾ. ನಾನು ಫೇಲ್ ಆಗ್ತವೆ ನಾವು ಪಾಸ್ ಆಗವೆ ಪಾಸ್ ಆಗ್ತವೆ ನವೆಫಲ್ ಆಗಊಟವೆ
ಅದ ಬರೋದಕ್ಕೆ ರಿಸಲ್ಟ್
ಗೊತ್ತಿಲ್ಲ ಗುರು ಅದೇ ಈ ಬರ್ಬೋದು ಮೇ ಬಿ ಮೇ ಬಿ ಮೇ ಒಳಗಡೆ ಬರ್ಬೋದು
ಹ್ಮ ಹ್ಮ ಅದಕ್ಕೆಷ್ಟು ಕಟ್ಟೆ ಕಾಸು
ಐನೂರ ಐನೂರು
ಹೌ ರೂಪಾಯ ಕಟ್ಟ್ರಕ
ಹ್ಮ್
ಅದ ಇದನ್ ಕೊಡ್ತ ಸಸರ
ಒಟ್ಟಿ ಆ ಯಾವಾಗ
ಹಾ
ಹ್
ಹಾ ಹಾ ನೀನ್ ಬರ್ದಿರ ಅದೇನೋ ಕೊಡ್ತಾರಲ್ಲ
ಹ್ಮ್ ಕಾಪಿ ಬೇಕುಂದ್ರೆ ಅದನ್ನ ತರ್ಕೊಬೇಕು ಕಾಸ್ ಕೊಡ್ಬೇಕು ಒಂದುವವರ್ ಸಾವರ
ಹಾ ಹಾ ಹ್ಮ ಏನು ಬೇೇಳ ಅಂದ್ರೆ ಐನೂರು ರೂಪಾಯಿ
ಹ್ಮ
ಒಂದುಕ್ಕೆ ನ ಒಂದುವರೆನಾ
ಹ್ಮ್ ಕಾಫಿ ಬೇಕು ಅಂದ್ರೆ
ಇ ನಾವ್ ಬರ್ದಿರೋದ್ ನಾವೇನ್ ಗೀತ ಸಿತೀವಿ
ಹ್ಮ
ಹ
ನಿಂಗೆ ಸ್ಯಾಲ್ರಿ ಎಷ್ಟೋಣ್ಣ ಇವಾಗ
ಹ್ಮ ಸಾರ ಕೇಳಕ್ಬಳ ಅಷ್ಟು ಸುನೆ ಅದನ್ನ ಆಗಿಲ್ಲ
ಹದಿನೆಂಟಕ್ಕೆ ನಿಂತದಾ
ಹ್ಮ್ ಇನ್ನು ಎಲ್ಲಾ ಏಪ್ರಿಲ್ಗೆ ಸರ್ಕೊಂಡಿದ ಏನ ಡಿಸೆಂಬರ್ ಸೇರ್ಕೊಂಡಿದ್ರೆ ಹಗಿರೋದು
ಎಲ್ಲ ಕಲ್ತ್ ಬಿಟ್ಟಿದೀಯಾ
ನಂಗೆ ನ್ ಕಸ ಕೇಳ್ತ ಅದು ಎಲ್ನ ಅವತ್ತ ಅಲ್ಲ ಏನ ಮಾಡ್ಕೊಂಡು ಹೋಗ್ತಾಯ್ತ ಅಷ್ಟೇ
ಆ
ಏನ ಮಾಡ್ಕೊಂಡು ಒತ್ತ ಇದ್ದೀನ ಅಷ್ಟೇ ಹದಾಕಿದ್ದ ಬೆಳಗಿದ್ದ
ಆ
ಹೌದು ನಾಕಂದ ಬೆಳ ಇಲ್ಲ
ಮಾಡಿದ್ದಪ್ಪ ಬತ್ತಾಯ್ದೀನಿ ಎಂತ
ಅವರು ಎ್ಣ
ಹಾ
ಕುಡಿಯಂಗ ಎಲ್ಲ ಹ
ಏಯ್ ಅವೆಲ್ಲಾ ಬಿಟ್ಬಿಡಿದಿಬ್ರೋ
ನೀ ಬೇಸ್ ತಂಗ್ ಹೋಡ್ತೀರಾ ಇಲ್ಲಾಗ
ಕೆಲ
ಅ ಬೆಟ್ಟಟ್ ನೋತಿರ್ವಿ ಇನ್ನು ಕಂಟಿನ್ಯೂ ಮಾಡ್ತಾವವು
ಆ
ನ್ ಬಿಟ್ಟವ ಕಂಟಿನ್ಯೂ ಮಾಡ್ತಾವವ ಒಂದು
ದೌನಾ
ಹ್ಮ
ಕಂಟಿನ್ಯೂ ಆ ನನ್ಗ ಏನು ಹೇಳ್ಕೊಂಡೆ ಎಲ್ಲ ಕಣ ಈಗ ಏನು ಇಲ್ಲ ಅಷ್ಟೊಂದು ಕಾಲ್ ಮಾಡೋಲ್ಲ ನಾನೂನು
ಅಷ್ಟೊಂದು
ನನಗೂ ಕಾಲ್ ಮಾಡಲ್ಲ ಅವನು ನಾನು ಕಾಲ್ ಮಾಡಲ್ಲ
ಲ್ಲ ಬಿದುಡಿ ಬೇಕಲ್ಲ ಹ
ಹ್ಮ್ ಲೈಫು ಬೇರೆ ಹೆಂಗ ಹೊಡಿತದೆ
ಹಾ?
ಲೈಫು ಹೊಡಿತೈತಲ್ಲಪ್ಪ
ಹ್ಮ್ ತಿರ್ಗ ಏನ ಬರಲ್ಲ ಅಂತ ಅಂದ
ಏನೋ ಒಂದು ತಿಂಗಳು ಒಂದು ತಿಂಗಳು ಅಂತರ ನಾವು ಏನು
ಅಲ್ಲ ತಿರ್ಗಾ ಎಕ್ಸಾಪರ್ದು ತಿರ್ಗಾ ಬೇರೆದಕ್ಕೆ ಅದೇ ಅದೇ
ಹನು ಅದನೇ ಎಕ್ಸಾಮ್ ಬರ್ದಿದ್ದೀನಿನೀನು ಒಂದು ತಿಂಗಳು ಒಂದು ತಿಂಗಳು ಅಂತಾನೇ ಅವನೇ
ಅದಷ್ಟ ಕಾಯ ಕಾಯಸ್ತಾರ
ಹ್ಮ್
ಮೆ ಆಯ್ಚರು ಆಗಿತ್ತು ಅದ್ದು ಇದು ಸೆಟ್ ಆಗಲ್ಲ ಅಂದ್ ಹೋದ ಹಂಸಲೇ ಕಳೆದುಕೊಂಡ ನಾಯಕರ ಕಾಯ್ತಾ ಅವ್ನೆ
ಲೈಫ್ ಹೆಂಗೆ ಬ್ರೋ
ಹೆಂಗ ಒಂದ್ ಹದ್ನೈದು ಎಷ್ಟು ಹಾಲು ಕೊಟ್ಟಿದ್ರು ಕಣೋ ಅವಾಗ ಕಾಲೇಜ್ ಹೋಗುವ ಟೈಮ್ ಅಲ್ಲಿ
ಹ್ಮ್
ಹದ್ನೆಂಟ ಇಪ್ಪತ್ತು ಎಷಅಂತ ಎಷ್ಟು ಅಂದ ನನಗೆ ಗೊತ್ತಿಲ್ಲ ಕಣೋ ಕೆಲಸ ಬಂದೋರ್ಗೆ ಟೈಪ್ ಮಾಡಿಕೊಳ್ಳುವುದಪ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ಒಳ್ಳೆಯದು ಹ್ಯಾಪಿನೆಸ್ ಮಾಡಬಹುದಾ ಅಂತ ಅಂದ ಆಮೇಲೆ ಅವನು ನಮ್ ಕಾಲೇಜನು ಅವನು ಕೊಡ್ಲಿವಲ್ಲ
ಹ್ಮ್
ಐವತ್ತು ವರ್ ನಿನ್ ಬರ್ಬೇಕು ಅಂದಾಗ ಆಂಗಲ್ಲ ಅಂದ್ಬಿಟ್ಟು ಅವ್ರಪ್ಪ ಕ್ಯಾನ್ಸಲ್ ಮಾಡ ಹಕ್ಸದೆ ಕೆಲ್ಸ
ಗೊತ್ತ ತಾನ ಇದು
ಹ್ಮ್ ಗೊತ್ತು
ಅಲ್ ಹೋಗಿದ್ದು ತಿರ್ದವ ದಿಡ್ಸ್ ಕಣಕ್ ಆಗ್ತಾ ಇಲ್ಲ
ಏನು ಮಾಡಕಲ್ಲ ಗುರು ಮಿಡಲ್ ಕ್ಲಾಸ್ ಲೈಫು
ಅಲ್ಲ ಇನ್ ದುಡ್ಡು ಕೊಟ್ಟ ಮಾಡೋದ ನವು ಸಿಗ್ತು ಸಿಗ್ತಾ ಇಲ್ಲ ಬೇಗ ಅಂತ ಅಂದ್ರ ಇ ದುಡ್ಕೊಂಡಿಂದ ಸಂಗಪ್ಪ
ಹ್ಮ
ದುಡ್ಡು ಕೊಡ್ತಿಲ್ದ ಅವರು ಮಲೆ ಅವ್ರು ಬರ್ದ ಬಿಟ್ಟು ಮಾಡೋ ಹಿಂಗ ಹಿಂಗ ಅವ್ರಗ್ ಎಷ್ಟು ಕೊಳ ಕೊಡ್ಬೇಕ
ದುಡ್ಡುು